ಏನ್ ಮಾಡ್ತ
ಏನಿಲ್ಲ ಕುಂತಿದ್ದೆ ನೀನು
ನಾನು ಕುಂತಿದ್ದೆ ಏನೆಲ್ಲೋ ಜಾತ್ರೆ ಟ್ರಿಪ್ಪಿಗೆ ಹೋದಂಗಿದ್ದೆ
ಯಾವ ಜಾತ್ರೆಗೂ ಹೋಗಿಲ್ಲ ನೀನು ಹೋಗಿದ್ದೆಂತೆ ಮೊನ್ನೆ.
ಹಾ ನಾು ಹೋಗಿದ್ದೆ ನಮ್ಮ್ ಅಜ್ಜೆ ಊರಲ್ಲಿ ಜಾತ್ರೆ ಇತ್ತಾ ಅಲ್ಲಿ.
ಯಾವ ಊರು ನಿಮ್ಮದು
ನಮ್ದ ಹುಬ್ಳಿ.
ಹುಬ್ಳ್ಳಿಯಲ್ಲಿ ಯಾವ ಊರು
ಹುಬ್ಬಳ್ಳಿಯಲ್ಲಿ ರಾಮಪುರ ಅಂತ ಬಿಡು
ಹೌದಾ ಹುಬ್ಳಿಯಿಂದ ಎಷ್ಟು ಕಿಲೋಮೀಟ್ರ್ ಆಗುತ್ತೆ
ಹುಬ್ಳಿಯಿಂದ ನಮ್ಮ್ಜಿ ಊರು ಒಂದ್ ಮೂವತ್ ಕಿಲೋಮೀಟರ್ ಆಗತ್ತೆ
ಮೂವತ್ತ ಕಿಲೋಮೀಟರು ಹಟ್ರಾ ಅಂದರೆ ನೀವು ಏನಾದ್ರೂ ತಗೋಬೇಕಂದ್ರೆ ಇವಾಗ ಹುಬ್ಳಿಗೆ ಬರ್ಬೇಕು
ಹಾ ನಾವು ಹುಬ್ಳಿಗೆ ಬರ್ಬೇಕು
ನಿಮ್ಮೂಊರಲ್ಲಿ ಅಷ್ಟೆಲ್ಲ ಸಿಗಲ್ಲ
ಹಾ.
ನಿಮ್ಮ ಊರಲ್ಲಿ ಎಲ್ಲಾನೂ ಅಷ್ಟು ಸಿಗಲ್ವಾ
ನಮ್ಮೂರು ಹಳ್ಳಿ ಎಲ್ಲ ಅಷ್ಟೆಲ್ಲಾ ಸಿಗಲ್ಲ.
ಹೌದಾ. ಜಾತ್ರೆ ಹೆಂಗಾಯ್ತು.
ಇದ್ರೆ ಚೆನ್ನಾಗಯತ್ ನೋಡು. ಮಸ್ತ್ ಇತ್ತು ಅದು ಲಕ್ಷ್ಮೀ ನಾರಾಯಣ್ ಜಾತ್ರೆ. ತ್ರೆ.
ಹೌದಾ ಯಾವ ತಿಂಗಳಲ್ಲಿ ಮಾಡೋದು.
ಅದೇ ಇವಾಗ ಲಾಸ್ಟ್ ಏಪ್ರಿಲ್ ಅಲ್ಲಿ ಮಾಡಿದ್ದು.
ಏಪ್ರಿಲ್ ತಿಂಗಳಲ್ಲಿ ಮಾಡದಾ.
ಕೆ ತಿಂಗಳಲ್ಲಿ.
ಹೆಂಗ ಹೆಂಗ ಮಾಡ್ತಾರೆ ಎಷ್ಟು ದಿವ್ಸ ನಡೀ.
ಅದು ಜಾತ್ರೆ ಒಂದ್ ತಿಂಗಳು ನಡೆಯುತ್ತೆ. ತ್ತೆ
ಒಂದು ತಿಂಗಳು ನಡೆಯುತ್ತಾ ಸುಮಾರು ಹಾಂ ಹಾಂ ಓಕೆ ಹ.
ಎಲ್ಲಾ ಚೆನ್ನಾಗಿರುತ್ತೆ ಜಾತ್ರೆ ಜಾತ್ರೆಯಲ್ಲಿ ಏನ್ ಮಾಡ ಜಾತ್ರೆಯಲ್ಲಿ ಏನ್ ಮಾಡ್ತಾರೆ.
ಯಾವ್ಯಾವ ಥರ ಆಟ ಆಡೋದು ಬಂದಿತ್ತು.
ಅಲ್ಲಿ ಯೋ ಸಾಕಷ್ಟು ಬಂದಿತ್ತು.
ಹೌದಾ ಅದು ಜೋಕಾಲಿ ಇರುತ್ತೆ ಗೊತ್ತಾ ದೊಡ್ಡ್ದು.
ಹಾ ದೊಡ್ಡದು ಜು ಹ ಅದು ಬಂದಿತ್ತು ಅದ್ರಲ್ಲ ಆ. ಮಾಡಿದ್ವಿ ಬಿಡು ಮಸ್ತ್ ಮಜಾ.
ಹೌದಾ ಟಿಕೆಟ್ ದರ ಎಷ್ಟಾದರುತ ನಿಮ್ಮ ಕಡೆ.
ಟಿಕೆಟ್ ದರ ಅದ್ರ್ದು ನೂರ ಎಂಬತಿತ್ತು
ಹೌದಾ ಎಲ್ಲ ನಿಮ್ಮ ಫ್ಯಾಮಿಲಿ ಎಲ್ಲ ಕೂತಿದ್ರಾ
ದು ನಮ್ ಕುಟುಂಬ ಸಮೇತ ಹೋಗಿದ್ವಿ
ಹೌದಾ
ಹಾ ನಾವು ಏಳ್ ಜನ ಇರೋದು
ಹಾ ಏಳು
ನಾನು ನಮ್ಮ ಅಪ್ಪ ನಮ್ಮಅಮ್ಮ ನಮ ತಂಗಿಯರು
ಹೌದಾ
ಹಾ ಹೌದು ಹಾ ಚೆನ್ನಾಗಿತ್ತು ಹಹ್ಮ್
ಮತ್ತ ಎನ ಮಾಡಿದ್ರಿ ಜಾತ್ರೆಯಲ್ಲಿ ಮತ್ತೆ ಹೊಸ ಹೊಸ ಥರ ಏನಾದರೂ ಕಾಣಿಸ್ತು ನಮ್ಮ ಊರ ಇಲ್ ಆಗುತ್ತೆ ನಮ್ಮೂಊರಲ್ಲೂ ಇವಾಗ ಲಾಸ್ಟ್ ಇಮಂತ್ ಏಪ್ರಿಲ್ ಅಲ್ಲಿ ಆಯಿತು ಏಪ್ರಿಲ್ ಹತ್ತು ಹನ್ನೆರಡು ಹದಿಮೂರವರೆಗೂ ಇತ್ತು ಪುರಾಣ ಎಲ್ಲ ಮಾಡ ತ್ರೆ ನಿಮ್ಮ ಕಡೆ ಪುರಾಣ ಅದ ಆಯ್ತ್ ಎನ್ ಮಾಡ
ಓ ಹಚ್ಚಿರ್ತಾರೆ ರಾತ್ರಿ ಎಲ್ಲಾ ಪುರಾಣ ಮಾಡ್ತಾರೆ ನಾಟಕ ಮಾಡ್ತಾರೆ ಮತ್ತೆ ಕುಸ್ತಿ ಪಂದ್ಯ ಎಲ್ಲಾ ಇ ಇಟ್ಟಿರ್ತಾರೆ
ಬಜನೆ
ಭಜನೆನೂ ಹಚ್ಚಿರ್ತಾರೆ
ಹೌದಾ ನಮ್ಮ ಕಡೆನೂ ಫುಲ್ ನಾಲ್ಕು ದಿವಸ ಜಾತ್ರೆ ಆಗುತ್ತೆ ತ್ತಾ ಅದರಲ್ಲಿ ನಾಲ್ಕು ದಿವಸ ಜಾತ್ರೆಯಲ್ಲಿ ಫಸ್ಟಿಗೆ ಇನ್ನ ಹದಿನೈದು ದಿನ ಮುಂಚೆನೆ ಸ್ಟಾರ್ಟ್ ಆಗುತ್ತೆ ಹದಿನೈದನ ಮುಂಚೆಯಲ್ಲಿ ಎಂಟು ದಿವ್ಸ ಅದರಲ್ಲಿ ಪುರಾಣ ಶಾಪ್ ಅ ಇದು ನೃತ್ಯ ಅದು ಇದು ಅಂತ ಮಾಡ್ತಿರ್ತಾರೆ ಅದು್ಮೇಲೆ ಜಾತ್ರೆ ಎರಡು ದಿವ್ಸ ಆಗುತ್ತೆ ಪಲ್ಲಕ್ಕಿ ಒಂದ್ ದಿವಸ ತೇರು ಎಳೆಯೋದು ಒಂದ ದಿವ್ಸ ಆಗುತ್ತೆ ಇನ್ನು ಉಳಿದಿದ್ದು ಮಿಕ್ಕಿದ್ದು ಎರಡು ದಿವಸ ನಾಟಕ ಕ್ಕ ಮಾಡ್ತಾರೆ
ಹಾ ಹೌದಾ ಹ್ಮ್ ಚೆನ್ನಾಗೈತ್ ಬಿಡು ನಮ್ ಕಡೆ ಅಂದ್ರೆ ಡೈಲ್ ಹಾ
ನಿಮ ಕಡೆ
ಅಂದ್ರೆ ದಿನಾ ಪ್ರತಿದಿನ ಮಧ್ಯಾಹ್ನ ಎಲ್ಲಾ ಫುಲ್ ಜಾತ್ರೆ ಜೋಕಾಲ ಎಲ್ಲ ಆಡದು ರಾತ್ ತ್ರಿ ಮಾತ್ರ ಪುರಾಣ ಎಲ್ಲಾ ಹಚ್ಚಿರ್ತಾರೆ ಆಮೇಲೆ ನಾಟಕ ಎಲ್ಲ ಅವೆಲ್ಲಾ ರಾತ್ರಿ ಅಂದ್ರೆ ಮೂವತ್ ದಿನಾನು ಕಂಟಿನ್ಯೂ ಆಸ್ ಇದ ಮಾಡ್ತಾರೆ ಹ
ಇತ್ತ ನಮ್ ಕಡೆ ಮೂವತ್ ದಿವಸ ಅಂತ ಏನು ಮಾಡಂಗಿಲ್ಲ ಹದಿನೈದು ದಿವಸ ಮಿನಿಮಮ್ ಮಾಡ್ತಾರೆ ಹದಿನೈದು ದಿವಸ ಜಾತ್ರೆಯಲ್ಲಿ ಚೆನ್ನಾಗುತ್ತೆ ನಮ್ಮಕ್ಕ ನಮ್ಮಕ್ಕನ ಮಕ್ಕಳು ಎಲ್ಲರೂ ಬಂದಿದ್ ದ್ರೋ
ಹಾ ಅಂದ್ರೆ ಈ ಜಾತ್ರೆ ಆಯ್ತ ತೋರ್ಷ ಒಮ್ಮೆ ನಡೆಯುತ್ತೆ ಅದಕ್ಕೆ ಒಂದ್ ತಿಂಗಗಳು ಮಾಡ್ತಾರೆ ಹ
ಹ ನಮ್ ಕಡೆ ಹಂಗಿಲ್ಲ ನಮ್ಮ್ ಕಡೆ ವರ್ಷಕ್ಕೊಂದು ಜಾತ್ರೆ ಆಗೋದು ಹನುಮಾನ್ ಜಯಂತಿ ಇಿಲ್ಲ ಹನುಮನ್ ಜಯಂತಿದಿಂದ ಸ್ಟಾರ್ಟ್ ಆಗುತ್ತೆ ಹನುಮಾನ್ ಹುಟ್ಟಿ ದಿವ್ಸ ಅಂತಾರಲ್ಲ ಸೊ ನಮ್ಮೂಊರಲ್ಲಿ ಅದೇ ದೇವ್ರ ಜಾತ್ರೆ ಚೆನ್ನಾಗಿ್ ಮಾಡೆ
ಹ ಹ್ಮ್ ಓ ನಮ್ ಕಡೆ ಬಿಸಿಲು ಇರುತ್ತೆ ಒಂದ್ ಲಲೆಕ್ ಕಿರುತ್ತೆ ಈ ಕಡೆ ಜಾಸ್ತಿನೂ ಅಲ್ಲಾ ಇಕ ಕಡೆ ಕಮ್ಮಿನೂ ಅಲ್ಲ
ನಮ್ಮ ಕಡೆ ಫುಲ್ ಜವರ್ ಆಗಿದೆ ಇವಾಗ ನಲವತ್ತು ನಾಲ್ಕು ಡಿಗರಿ
ಹಓ ಜಾಸ್ತಿ ಆಯ್ತ್ು ಬಿಡು
ಮಧ್ಯಾಹ್ನಂಗೆ ಹೊರಗಡೆ ಬರಂಗೆ ಇಲ್ಲ ನಾವು ಇರ್ತೀವಿ ಹೆಂಗ ಒಂದು ಹುಟ್ಟದಾಗಿಂದ ಅಲ್ಲೇ ಬೆಳೆದಿತ್ತಲ್ಲ
ಹಾ ಅದು ನಿಜ ಬಿಡು ರೂಢಿ ಆಗ್ಬಿಟ್ಟಿರತ್ತೆ
ಅಭ್ಯಾಸ ಇರೋ ನಮಗೆ ಅಷ್ಟೇನು ಇಷ್ಟ ಇಲ್ಲ ನಿಮ್ಮ ಕಡೆ ಹೆಂಗೆ ಎಷ್ಟಿದೆ ಇವಾಗ
ಕಡೆ ಇರುತ್ತೆ ಆ ಅಂದ್ರೆ ಒನ್ ಥರ್ಟಿ ಫೋರ್ ಡಿಗ್ರಿ ಹೆಂಗ ಇರುತ್ತ ಅನ್ಸುತ್ತೆ
ಹೌದಾ
ಹಾ ಅವರು ತುದರೆ
ಹೌದಾ ಇನ್ನು ಜಾತ್ರೆಯಲ್ಲಿ ಏನ
ಜಾತ್ ಜಾತ್ರೆಯಲ್ಲಿ ನಾನು ಬಳೆ ಸರಾ ಏನೇನೋ ತಗೊಂಡೆ ನಾನು ಜಾತ್ರಲಿ ಅದು ಇದು ತಗೊಳಕಿಿನ ತಿನ್ನೋದೇ ಜಾಸ್ತಿ ಜಾತ್ರೆಯಲ್ಲಿ
ಏನು ತಿಂದಿತ್ತು
ಜಾತ್ರೆಯಲ್ಲಿ ಏನೇನ್ ಸಿಗುತ್ತೆ ಎಲ್ಲಾ ತಿನ್ನೋದು ಬಜ್ಜಿ ಬೋಂಡ ಡಾ ಸೋಡಾ ಕುಡಿಯೋದು ಮಸಾಲಾ ವಟಾಣ ತಿನ್ ಆ ಗೋಲಿ ಸೋಡ
ನಮ್ ಕಡೆ ಇನ್ನುೂ ಹತ್ತು ರೂಪಾಯಿ ಅದು ಗೋಲಿ ಸೋಡ ನಿಮ್ ಕಡೆ ಎಷ್ಟು
ಓ ನಮ್ ಕಡೆ ಇಪ್ಪತ್ತು ರೂಪಾಯಿ ಆಗಿದೆ
ಇಪ್ಪತ್ತು ರೂಪಾಯಿನಾ ನಿಮ್ಮ ಕಡೆ ನಿಮ್ಮ ಕಡೆ ಕಾಸ್ಟ್ ನಿಮ್ಮ ಕಡೆ ದರ ಜಾಸ್ತಿ ಐತೆ ನಮ್ಮ ಕಡೆ ಕಡಿಮೆ ಹತ್ತು ರೂಪಾಯಿ ಸೋಡ ಅಂದರೆ ನಮ್ಮ ಕಡೆ ಗೋಲಿ ಸೋಡ ಅಂದರೆೆ ಹೆಂಗಿರ್ತ ಗೊತ್ತಾ ಇವಾಗ ಗ್ಲಾಸಲ್ಲಿ ನೀರು ಹಾಕ್ಬಿಟ್ಟು ನಿಂಬೆಹಣ್ಣು ಹಾಕ್ಿಬಿಟ್ಟು ಸ್ವಲ್ಪ ಇಲೇಚಿ ಹಾಕ್ಬಿಟ್ಕೊಳ್ತರಲ್ಲ ಆ ತರ ಗೋಲಿಸೋಡೋಕ್ ಕೊಡೋದು ನಮಗೆ ಅಂದರೆ ನೀವು ಗೋಲಿ ಸೋಡ ಕುಡ್ತಿೀರಲ್ಲ ಗ್ಲಾಸ್ ಪ್ಯಾ ಅದು ಪ್ಯಾಕ್ ಆಗಿರೋದು ಆ ಥರ ಗೋಲಿ ಸೋಡ ಅಲ್ಲ ನ್ಯಾಚುರಲಿ ಮಾಡಿರೋ ಗೋಲಿ ಸೋಡಾ
ನಮ್ ಕಡೆ ಆತರ ಸಿಗಲ್ಲ ್ಮ ಹ ಹಾ ಹಾ ಬಾಸ್ ಅದು ಸ್ವೀಟ್ ಹಾ ಹ್ಮ ಹ್ಮ ಅದು ಇರುತ್ತೆ ಅದು ಏನ ಚುರುಮುರಿ ಅದೆಲ್ಲ ತಗೊಂಡಾಗ ಜಾತ್ರೆಯಲ್ಲಿ ಅದಿಲ್ಲ ಅಂದ್ರೆ ಜಾತ್ನೇ ಇಲ್ಲ ಅಂತ ಹೇಳ್ತಾರೆ ನಮ್ಮ ಮನೆ
ಹೌದು ಜಾತ್ರೆಯಲ್ಲಿ ಅದು ತುಂಬ ತುಂಬ ಅಂದರೆ ಹಳೇ ಸಂಪ್ರದಾಯ ಪ್ರಕಾರ ಇಿಂದ ನಮ್ಮೂಊರಲ್ಲಿ ಜಾತ್ರೆ ಮಾಡ್ತಾರೆ ಲೈಕ್ ಎಲ್ಲಾನೂ ಹಳೆ ಸಂಪ್ರದಾಯ ಪ್ರಕಾರವೇ ನೆರವೇರಿಸುತ್ತಾರೆ ಎಲ್ಲಿ ಹಿಂಗೆ ಇವಾಗ ಹೊಸ ಹೊಸ ಥರ ಆ ಥರ ಏನುೂ ಮಾಡೋಂಗಿಲ್ಲ ಪಲ್ಲಕ್ಕಿನ ತರೋದು ಪಲ್ಲಕ್ಕಿನಲ್ಲಿ ದೇವರು ಕುೂಡಸೋದು ಊರು ಸುತ್ತ ಮೆರವಣಿಗೆ ಮಾಡದು
ಹ್ಮ ಅಂದ್ರೆ ಜಾತ್ ್ರ ಅಂದ್ರೆ ಅದೆಲ್ಲ ಹಳೆ ಸಂಪ್ರದಾಯನೇ ಉಳಸ್ಕೊಂಡು ಹೋಗೋದಲ್ವಾ
ಹೌದು ಅದರಲ್ಲೂ ನಮ್ಮ ಮನೆಯಲ್ಲಿ ಪಲ್ಲಕ್ಕಿ ಅಂತ ಕೂಡಿಸ್ತೀವಿ ನಾವು ಕೂಡ್ಿಸ್ಬಿಟ್ಟು ಪೂಜೆ ಮಾಡಿಸಿ ಫುಲ್
ಚೆನ್ನಾಗಿರುತ್ತೆ ಬಿುಡ ಹಾಕಿದ್ರೆ ಇನ್ನ ಅದು ನಿಜ ಬಿಡು
ನಮ್ಮ ಮಕ್ಕನ ಮಕ್ಕಳೆಲ್ಲ ಬಂದಿದ್ರ ಅವ್ರಿಗೆಲ್ಲ ಎಲ್ಲೂ ಕೊಡ್ಸೋದ್ರಲ್ಲಿ ತಿಂಡಿ ಜೋಕಾಲಿ ಅದು ಆಡ್ಸು ಇದು ಆಡ್ಸು ಅಂತ ಬೆನ್ನತ್ತಿದ್ರ ಹಾಗಿ ಏನು ಕೂಡ ಸಾಕಾಗಿಲ್ಲ
ಹ ಸಾಕಲ್ಲ ಸತಾಗಾಲಲ್ಲ ಇವಾಗ ರಮ್ಮಾವ
ಅಷ್ಟು ಸಾಕಾಗಾಗಲಿಲ್ಲ ಅಂದರೂ ಏನೋ ಒಂದು ಮಾಡಿ ಜಾತ್ರೆ ಮಾತ್ರ ಸಕ್ಕಾಪಟ್ಟ ಚೆನ್ನಾಗಾಯತು
ಖುಷಿ ಬಿಡು ಎಲ್ಲರಿಗೂ ಚಿಕ್ಕವರಿಂದ ಹಿಡ್ದು ದೊಡ್ಡವರವರ್ಗೂ ಖುಷಿ
ಬಟ್ ಜಾತ್ರೆ ಬೇಸಿಗೆಯಲ್ಲ ಆಗುತ್ತೆ ತಲ್ಲ ನಂಗದೆೇ ಬಜಾರು
ಹಾ ಆ ಬಿಸ್ಲಲ್ಲೂ ಜಾತ್ರೆ ಮಾಡ್ತಿರಲ್ಲ ಅದಕ್ಕೆ ಖುಷಿ ಪಡ್ಬೇಕು
ಹ್ಮ್
ಹ ಹ ಹ ಹೌದಾ
ಬೇರೆ ಬೇರೆ ಹಳ್ಳಿಗಳಿಂದ ನಮ್ಮೂರ ಜಾತ್ರೆ ನೋಡೋಕ ಬರ್ತಾರೆ ಸುಮಾರು ಒಂದು್ ಹ ಇದು ಇಪ್ಪತ್ತು ಸಾವಿರ ಜನ ಸೇರಿಕೊಂಡಿರ್ತಾರೆ ಬೇರೆ ಬೇರೆ ಹಳ್ಳಿಯಿಂದ ಐವತ್ತು ಕಿಲೋಮೀಟರು ಮೂವತ್ತು ಕಿಲೋಮೀಟ್ರಂದ ದೂರ ಬಂದಿರ್ತಾರೆ ಅವರಿಗೆ ಪ್ರಸಾದ ಅಂತ ಮಾಡ್ತಿರ್ತಾರೆ ಅನ್ನ ಆ ಥರ ಹ್ ಫುಲ್ ಜೋರಾಗುತ್ತೆ
ಹಾ ಹ
ಮತ್ತೆ ಇನ್ನೇನು ನಿಮ್ಮ ಕಡೆ ಹೆಂಗಾಗುತ್ತೆ ಇನ್ನು ಜಾತ್ರೆ ಬಿಟ್ಟರೆ ಬೇರೆ ಒಂದೇ ಜಾತ್ರೆ ಆಗದ ನಿಮ್ಮೂಊರಲ್ಲಿ
ಎನು ಇಲ್ಲ ಆದ್ರೆ ಈ ಜಾತ್ರೆ ಐದ್ ವರ್ಷಕ್ಕೊಮ್ಮೆ ಆಗತ್ತಲ್ಲ ಅದು ದೊಡ್ಡ ಅದು
ನಮ್ಮ್ ಊರಲ್ಲಿ ಸುಮಾರು ನಾಲ್ಕು ಜಾತಿ ರೆ ಆತವೆ ನಾಲ್ಕು ಜಾತ್ರೆಯಲ್ಲಿ ಇದೆ ಆಂಜನೇಯ ಜಾತ್ರೆನ ನಾವು ಪ್ರಜಸ್ತಿ
ಹ ನಮ್ಮ ಲ್ಲಿ ಒಂದು ಎರಡ್ ಮೂರ್ ಜಾತ್ರೆ ನಡೀತವೆ ವರ್ಷದಲ್ಲಿ ಆದ್ರೆ ಇದು ಮಾತ್ರ ಐದು ವರ್ಷಕ್ಕೊಮ್ಮೆ ಆಗದು ಅದಕ್ಕೆ ಇದನ್ನ ಜೋರು
ಹ್ಞ ಹ್ಮಂ ಇನ್ನೇನು ಸಮಾಚಾರ
ಇನ್ನ ಏನಿಲ್ಲ ನೋಡ ಜಾತ್ರೆ ಆಯ್ತು ಅವರು ಎಲ್ಲ ಚ ನಾವು ಮಾಡ್ರು ಹ ಅವ್ರಿಗೂ ಏನೋ ಖುಷಿ ಜಾತ್ರೆ ಬಂದ್ರೆ ಹ್ಮ ಅವ್ರೇ ಹಿರಿಯರು
ಪ್ರಸಲಾಜ
ಹ್ಮ ಹ್ಮ ಅವ್ರಿಗೆ ಫುಲ್ ಖುಷಿ ಇರುತ್ತೆ ಇವಾಗ ಕೆಲ್ಸಕ್ಕಂತ ಯಾರಲ್ಲಾರೂ ಎಲ್ಲೆಲ್ಲೋ ಹೋಗಿರ್ತಾರೆ ಇವಾಗ ಜಾತ್ರೆ ಟೈಮ್ ಅಲ್ಲೇ ಅಲ್ವಾ ಎಲ್ಲರೂ ಒಂದೇ ಕಡೆ ಸೇರೋದು ಅವ್ರಗ ಇನ್ನ ಖುಷಿ ಆಗಿರುತ್ತ ಅದಕ್ಕೆ
ಹಾ ಹಾ ಜಾತ್ರೆ ಬಿಟ್ಟರೆ ಮತ್
ಜಾತ್ರೆ ಬಿ ಬಿಟ್ರೆ ಇನ್ನೇನ್ ಅಜ್ಜಿ ತಾತ ಊರಿಗೆ ಹೋಗೋದೇ ಜಾತ್ರೆಗೋಸ್ಕರ ಅಲ್ವಾ ಜಾತ್ರೆಯಲ್ಲಿ ಹಾ ನಾ ನ ಬೆಂಗ್ಳೂರಲ್ಲಿ ಇರೊದು
ಓಹ ಹತಾ ಅಂದ್ರೆ ಜಾತ್ರೆ ಬಂದಾಗ ಅಷ್ಟೇ ನೀ ಊರ್ಗ ಹೋಗತ್ತಾ ಏನ್ ಅವಾಗಾಗೋಗತಿರ್ತ
ನೂರ್ ರಜೆ ತಗೊಂಡು ಹೋಗ್ತೀನಿ ನಾನು ಹಾ ಅದು ಅಂದ್ರೆ ಅಷ್ಟು ಚೆನ್ನಾಗಾಗಿರುತ್ತೆ ಜಾತ್ರೆ ಅಂತ ಎಲ್ರುೂ ಒಂದೇ ಸೇರ್ ತರೆ ಆ ಟೈಮ್ ಅಲ್ ಅಷ್ಟೇ
ಎಲ್ಲರೂ ಒಂದೇ ಕಡೆ ಸೇರಿರ್ತಾರಲ್ಲ ಇರೋ ಖುಷಿನೇ ಬೇರೆ
ಹ್ಮ್ ಹೌದು
ಹೌದಲ್ವ ಸ
ಆಯ್ತು ತಗೋ ನಾನು ಇರ್ತೀನಿ